ಹಲೋ
ನಮಸ್ಕಾರ ನಮಸ್ಕಾರ
ಮಧ್ಯಾಹ್ನದ ಶು ಮಧ್ಯಾಹ್ನದ ಶುಭೋದಯಗಳು
ಶುಭೋದಯ ಶುಭೋದಯ ಅಲ್ಲ
ಮತ್ತೆ ಏನ್ ಮಾಡ್ತಿದ್ದೀರಾ ಊಟ ಆಯ್ತಾ
ಊಟ ಆಗಿಲ್ಲ ಇವಾಗ ಮಾಡಬೇಕು
ಹ್ಮ ಹಾ
ಇಂದು ಕೆಲಸ ಹೇಗಿತ್ತು ನೀವೇ ಹೇಳಿ ನಿಮ್ಮ ಸಮಾಚಾರ
ಮತ್ತೇನ್ ಸಮಾಚಾರ ಏನ್ ಮಾಡ್ತಿದ್ದೆ ಮತ್ತೆ
ಏನು ಇಲ್ಲ ಸುಮ್ನೆ ಕುಳತ್ಕೊಂಡಿದ್ದೆ
ನಿಮ್ಮೂಊರಲ್ಲಿ ಯಾವ ಯಾವ್ ತರದ ಅಡ್ಗೆಗಳನ್ನ ಮಾಡ್ತೀರಾ ನೀವು
ಮುದ್ದೆ ಸಾಂಬಾರ್
ಮುದ್ದೆೆ ಅಂದ್ರೆ ಅದು ಹೆಂಗ್ ಮಾಡ್ತೀರಾ ನೀವು
ಕೈಯಲ್ಲಿ ಹಸಿಟ್ ಹಾಕೊಂಡು ತಿರ್ಗಿ ತಿರ್ಗಿ ಮಾಡ್ತೀವಿ
ಹ್ಮ್ ಹ್ಮ್್ಮ ನಿಮ್ ನಿಮ್ ಊರ್ ಕಡೆ ಎಲ್ಲಾ ಏನೇನ್ ಬೆಳಿತೀರಾ ಆ ಕಡೆ ನಿಮ್ ಕಡೆ ಎಲ್ಲ
ನಮ್ಮೂರಲ್ಲಿ ರಾಗಿ ಭತ್ತ
ಹ್ಮ
ಶುಂಠಿ ಹೊಗೆಸೊಪ್ಪು
ಹಾ
ಅಷ್ಟೆ
ಹಾ ಹಾ ಮತ್ತೆ ಆ ನೀವು ಏನಾದ್ರೂ ಪ್ರವಾಸಕ್ಕೆಲ್ಲ ಹೋಗಿದ್ರಾ ಅವತ್ತಿನ ಪ್ರವಾಸ ಎಷ್ಟು ಸುಂದರವಾಗಿತ್ತಲ್ವಾ
ಓ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು
ಚೆನ್ನಾಗಿತ್ತು ಆ ಗೋವಿಯ ಆ ಬೆಟ್ಟಗಳು ಆ ಕಾಡು ಆ ಸುತ್ತಮುತ್ತಲಿನ ಪರಿಸರ ಮಂಜು ತುಂಬಾ ಹೌದು ತುಂಬಾ ಸುಂದರವಾಗಿತ್ತು
ಹ್ಮ್ ನೀವು ಖಾಲಿ ಸಮಯದಲ್ಲಿ ಏನು ಮಾಡುತ್ತೀರಿ
ನನ್ನ ಗೆಳತಿಯನ್ನು ನಾನು ನೆನಪು ಮಾಡ್ಕೊಳ್ತೀನಿ
ಹೌದಾ
ಹೌದು
ಅದನ್ನು ಬಿಟ್ಟು ಏನು ಮಾಡುವುದಿಲ್ಲವಾ
ಹ ಖಾಲಿ ಸಮಯದಲ್ಲಿ ನಾನು ಆ ಹ್ಮ. ತುಂಬಾನೇ ಆ. ದೂರವಾಣಿಯನ್ನು ಆ ಬಳಸುತ್ತೇನೆ. ಹಾ ಮತ್ತೆ ಸಮಾಚಾರ ಹೇಗಿದ್ದೀರಾ ಹೇಗಿದೆ ನಿಮ್ಮ ಜೀವನ ಪರೀಕ್ಷೆಗಳು ನಡೆಯುತ್ತಿದ್ದೇವೆ
ಹ ನಡೆಯತಿದ್ದಾವೆ
ಮತ್ತೇನು ಸಮಾಚಾರ
ನೀವೇ ಹೇಳಿ ನೀವು ಚಿತ್ರ ಬಿಡಿಸುವುದು ಪುಸ್ತಕ ಓದುವುದು ಯಾವ ಹವ್ಯಾಸವೂ ಇಲ್ಲವೇ
ನನಗೆ ಪುಸ್ತಕವನ್ನು ಓದುತ್ತೀನಿ ಸಮಯ ಸಿಕ್ಕಾಗ ಹಾ ಮತ್ತೆ ನಾನು ಸಿಕ್ಕಾ ಸಿಕ್ಕಾ. ಕ ಪುಸ್ತಗಳ ಕತೆೆ ಪುಸ್ತಕಗಳನ್ನ ಓದ್ತೀನಿ.
ಹ್ಮ್.
ಈಗೆಲ್ಲ ಮಾಡ್ತೀನಿ ನೀವೇನ್ ಮಾಡ್ತೀರಾ.
ನಾನು ಆ ಏನ್ ಮಾಡ್ತೀನಿ ಗೊತ್ತ. ಹಾ.
ಹಾ.
ಚಿತ್ರ ಬಿಡಿಸ್ತೀನಿ ಓದ್ತೀನಿ. ಚಿತ್ರ ಬಿಡಿಸುವುದು ತುಂಬಾ ಸೃಜನಾನ್ಮತ ಕೆಲಸ ಅದಕ್ಕೆ ಸಹನೆ ಬೇಕು. ಕು.
ಹೌದ ಹೌದು.
ಆರಂಭದಲ್ಲಿ ಸ್ವಲ್ಪ ಕಷ್ಟವಾಗುತ್ತದೆ.
ಹೌದು ಹೌದು ಅದಕ್ಕೆ ತುಂಬಾ ಆಸಕ್ತಿಯೂ ಕೊಡಬೇಕು.
ಹಾ ಆದರೆ ನಿಧಾನವಾಗಿ ಅಭ್ಯಾಸ ಬಂದರೆ ತುಂಬಾ ಸಂತೋಷ ಕೊಡುತ್ತದೆ.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
ನಾನು ಕೂಡ ಹೊಸದಾಗಿ ಏನಾದ್ರು. ಕಲಿಯಬೇಕು ಎಂದುಕೊಂಡು ಚಿತ್ರ ಬಿಡಿಸುವುದನ್ನು ಕಲಿತೆ.
ಹಾ ಏನು.
ನಾನು ಕೂಡ ಹೊಸದಾಗಿ ಏನಾದರೂ ಕಲಿಯಬೇಕು ಎಂದುಕೊಳ್ಳುತ್ತಿದ್ದೆ ಅದಕ್ಕೆ. ಕ್ಕೆ ಚಿತ್ರ ಬಿಡಿಸುವುದನ್ನು ಕಲಿತೆ.
ಹೌದಾ ತುಂಬಾ ಒಳ್ಳೆ ವಿಚಾರ. ನೀವ್ ಹೇಳ್ತಾ ಇದ್ದೀರಾ.
ಇತ್ತೀಚೆಗೆ ಸಮಯ ತುಂಬಾ ವೇಗವಾಗಿ ಹೋಗುತ್ತಿರುವಂತೆ ಅನಿಸುತ್ತಿದೆ ಅಲ್ಲವೇ.
. ಹೌದು ಹೌದು ಮತ್ತೇನು ಸಮಾಚಾರ. ಪುಸ್ತಕದಲ್ಲಿ ಬರುವ. ತರ ಮಾತನಾಡುತೀರಾ.
ಹಾ.
ನಿವು ನಿಮ್ಮ ಕನ್ನಡ ಮಾತನಾಡುವುದೇ ಹೀಗೆ.
ನನ್ ನನ್ನ ಭಾಷೆ ಇರುವುದೇ ಹಾಗೆ.
ಹೌದಾ. ಮತ್ತೆ ನಿಮ್ಗೆ ಯಾವ್ ಕನ್ನಡ ಬರುತ್ತೆ. ಷ್ಟ ಆಗುತ್ತೆ.
ಏನೋ ಕೇಳಿಸುತ್ತಿಲ್ಲ.
ನಿಮ್ಗೆ ಈಗ ಸಸ್ಯಾಹಾರಿಯೋ ಮಾಂಸಹಾರಿಯೋ ಯಾವ ತರ. ಹಾ ಹಾ.
ಸಹಾರಿ ಇಷ್ಟ ಆಗುತ್ತದೆ.
ಹೌದಾ ನಿಮಗೆ ಅಡಿಗೆೆ ಮಾಡಕ್ಕೆೆ ಬರ್ತ್ತದಾ ಅಡಿಗೆ ಮಾಡಕ್ ಬರುತ್ತಾ.
ಬರುದಿಲ್ಲ
ಮತ್ತೆ ಸಮಾಚಾರ
ನೀವೇ ಹೇಳಿ ನಿಮ್ಗೆ ಬರುತ್ತದ ಅಡ್ಗೆ ಮಾಡ
ನಮ್ ಕಡೆ ನಮ್ ಕಡೆ ಜಾತ್ರೆ ಅಲ್ಲ ಚೆಲ. . ಎಷ್ಟುಾಸ್ತ ಅಂದತ . ಹಷ್ಟ ಆಲ್ಲ . ಹಾ. ಶಾಲೆಗೆ ಬ ಡಿಫ್ರಂಟ್ ಆ ಏನ್ ಸಿಕ್ಕಲ್ಸ ಶಾಲೆಗೆ ಹೋಗೋದಂತೆೆ ಆಗ್ತಾನೆ ಇರಲಿಲ್ಲ ಮನೇಲಿ. . ಮತ್ತೆ ಹಗ ಆ. ಪೈಸರ್.
ನೀವು ತುಂಬಾ ಆಂಗ್ಲ ಪದ ಬಳಸುತ್ತಿದ್ದೀರಿ ಎಚ್ಚರಿಕೆಯಿಂದ ಮಾತನಾಡಿ
ಮತ್ತೆ ಸಮಾಚಾರ
ನೀವೇ ಹೇಳಿ
ನೆ ಬಾಲ್ಲ ನಪು ಎಷ್ಟುಂದರ
ಏನೊ ಏನೋ ಕೇಳಿಸತಿಲ್ಲ ನಿಮ್ಮ
ಕೊಗಡೆ
ಹಾ
ನಿ
ನಮ್ಮ ಬಾಲ್ಯದ ನೆನಪುಗಳೆಲ್ಲ ಎಲ್ಲ ನನ್ನ ಬಾಲ್ಯದ ಸ್ನೇಹಿತರ ಜೊತೆ ಇದ್ದಾರೆೆ ನನ್ನ ತಮ್ಮನ ಜೊತೆ ಇದೆ
ಯಾವ್ ತರ ಇದ್ರಿ ನೀವು ಯಾವ್ಯಾವ ತರ ಆಟಾಡ್ತಾ ಇದ್ರಿ ಒಳಾಂಗಣ ಹೊರ ಕಂಗಣ ಆಟಾಡ್ತಿದ್ರಿ ಯಾವ್ ಯಾವ್ ತರ ಆಟಾಡ್ತಾ ಇದ್ರಿ ನೀವು
ನಾವು ಬಾಲ್ಯದಲ್ಲಿ ಗಿಿಲ್ಲಿದಂಡು ಕುಂಟೆ ಪಿಲ್ಲೆ ಕಟ್ಟೆ ಮಣೆ ಹಳು ಮಣೆ ಆಡ್ತಾ ಇದ್ವಿ ನೀವ್ ಯಾವ ಆಟ ಆಡ್ತಾ ಇದ್ವಿ
ನ ಲಗೋರಿ ಆಡತಿದ್ವಿ ಕಬಡಿ ಆರ್ಪ
ನಾನು ಆಡ್ತಾ ಇದ್ದೆ ಲಗೋರಿ
ಈ ಸೊಪ್ಪಿನಾಟ ಆಟ ಗೊತ್ತಾ ನಿಮ್ಗೆ ಸೊಪ್ಪಿ ನಾಂದ್ರೆ ಸೊಪ್ಪಿನ ಮದ್ ತಾರ ಆಮೇಲೆ ಎರಡ್ ಜನ ಆಕಡೆ ಹಿಂದ ನಿ ಬರ್ತಾರೆ ಒಂದು ಯ ವರ್ಷ ಯಾವ ಮೊದಲು ಆ ಸಕಾರೋಗತ್ತಾರ ಅವರು ಕೊನೆ ಅದಾ ಸಾಧಿಸತಾರೆ
ಹಾ
ಚೆನ್ನಾಗಿತ್ತಲ್ವಾಲು ಬಾಲ್ಯದ ನೆನಪುಗಳೆ ಚಂದ
ನಿನ್ಗಂತೂ ನಿನ್ನ ಮಾತಿನ ಮೇಲೆ ಗಮನವೇ ಇಲ್ಲ
ಯಾಕೆ
ಏನೇನೋ ಮಾತನಾಡ್ತಿದ್ದೀಯ ಅರ್ಥ ಆಗ್ತಿಲ್ಲ ನಿನ್ಗ ಅರ್ಥ ಅರ್ಥ ನೇ ಆಗ್ತಾ ಇಲ್ಲ ನೀನೇ ಏನೇನೋ ಮಾತಾಡ್ತಾ ಇದೀಯಾ
ಅಲ್ಲ ಸರಿ ಊಟ ಆಯ್ತಾ
ಊಟ ಆಗಿಲ್ಲ ನೀನೇ ತಗೋಬ ತಗೋಬಾ ನೀನೆ ಊಟ ಊಟ ತಗೋಬ ಅಂದ್ರೆ ಏನು ಹೇಳ್ತಾನೆ ಇಲ್ಲ ನೀನು
ಊಟನ ತಗೊ್ ಬರ್ತೀನಿ ಇನ್ನತ್ರ ಮಾತಾಡ ಆದ್ಮೇಲೆ ಸರಿನಾ ಚೆನ್ನಾಗ ತಗೋ ಬಂದು ನಾನೇ ನಿಮ್ಗೆ ತಿನ್ನಿಸ್ತೀನಿ ಅದೇ ನನ್ಗಿಷ್ಟ
ನಾನ್ ನಿನ್ನಹತ್ರ ತಿನ್ಸ್ಕೊಳಲ್ಲ ನೀನು ಕೈ ತೊಳ್ದಿರಲ್ಲ ಗಲೀಜ್ ಗಲೀಜ್ ಆಗಿರ್ತಯ
ನೀನು ನನ್ನಕಿಂತ ದೊಡ್ಡ ಗಲೀಜು ನೀನೇ ಗಲೀಜು ಹ ನೀನು ನನ್ನ ಹತ್ರ ಊಟ ಮಾಡ್ಸಬೇಕಂದ್ರೆ ಅದ ಎಷ್ಟೋ ಪುಣ್ಯ ಮಾಡಿರ್ಬೇಕಕ್ ನೀನು
ಆ ಕರ್ಮ ನನಗೆ ಬೇಡ
ಹ್ಮ
ಹಾ
ಹ್ಮ ನೀನು ತುಂಬಾ ಚೆನ್ನಾಗಿ ಈ ಇದನ್ನ ಮಾಡ್ತೀಯ ಏನು
ಯ್ದನ್ನ
ಹಾಸ್ಯಗಳನ್ನ ಮಾಡ್ತೀಯಾ ಹಾಸ್ಯಗಳನ್ನ ಜಾಸ್ತಿ ಮಾಡ್ತೀಯಾ ನೀನ್ ಹಿಂಗಗೆನಾ ಎಲ್ಲಾರ ಹತ್ರನು ಹಾಸ್ಯ ಮಾಡ್ಕೊಂಡೆ ಇರ್ತೀಯಾ
ಹೌದು ನಾನು ಇರುವುದೇ ಹಂಗೆ
ಆಸೆ ಮಾಡ್ಕೊಂಡೆ ಇರ್ತಯ ಎಲ್ಲಾರ
ಹ್ಮ್ ಇಂದು ದಿನ ತುಂಬಾ ವೇಗವಾಗಿ ಕಳೆದಂತೆ ಅನಿಸಿತು
ಮತ್ತೆ ಪರೀಕ್ಷೆಗಳಿಗೆಲ್ಲ ಹೇಗ್ತಾಯ ಹಾ ಹೇಗ್ ನಡೀತಾ ಇದ್ದಾವೆ ಪರೀಕ್ಷೆಗಳೆಲ್ಲ
ತುಂಬಾ ಚೆನ್ನಾಗಿ ತಯಾರಿ ಮಾಡ್ಕೊತಾ ಇದ್ದೀನಿ
ಹೌದಾ ಹ್ಮ ಮತ್ತೆ ಹೇಗಿದೆ ನನ್ನ ಜೀವನ
ನನ್ನ ಜೀವನ ತುಂಬಾ ಚೆನ್ನಾಗಿದೆ
ಹ್ಮ್ ನೀನು ಸಮಯ ಸಿಕ್ಕಾಗಲ್ಲ ಏನ್ ಮಾಡ್ತೀಯಾ
ಕೆಲವೊಮ್ಮೆ ನಾನು ಅನಾವಶ್ಯಕ ವಿಚಾರಗಳಿಗೆ ಹೆಚ್ಚು ಸಮಯ ಕೊಡುತ್ತೇನೆ
ಹೌದಾ
ಹೌದು
ಈತರ ಎಲ್ಲ ಅನಾವರ್ಶ್ಯಗಳ ವಿಚಾರಗಳಿಗೆಲ್ಲ ನೀನು ತಲೆನೇ ಕೆಡಿಸಕೊಬಾರ್ದು ಯಾಕೆ ತಲೆ ಕೆಡ್ಸ್ಕೋತಯ ನಮ ಜೀವನದಲ್ಲಿ ನಾವು ಬೇಡದೆ ಇರೋ ವಿಷಯ ಗಳ ನಾವು ತಲೆ ಕೆಡ್ಸ್ಕೋಬಾರ್ದು ಅದನ್ನ ನೀನ್ ಫಸ್ಟ್ ಅದನ್ನ ನಿಮ್ ಮೊದ್ಲು ಅರ್ಥ ಮಾಡ್ಕೋ ಸರಿನಾ
ಹಾ ಇತ್ತೀಚೆಗೆ ನಾನು ಬೆಳಿಗ್ಗೆ ಬೇಗ ಎದ್ದುಕೊಳ್ಳಲು ಪ್ರಯತ್ನಿಸುತ್ತೇನೆ
ಹ ಹಾ ನೀನು ಒಳ್ಳೆಯ ಹುಡುಗಿಯೇ ಆದರೆ ಬೇರೆ ಅದಕ್ಕೆ ಹ್ಮ್ ಒಳ್ಳೇದು ಒಳ್ಳೇದು ಸರಿ ಆಯ್ತು ಇಡ್ತೀನಿ
ಇನ್ನೊಂದ್ ಸ್ವಲ್ಪ